ಹಲೋ ನಮಸ್ಕಾರ ಅಣಪ ಇದ್ದಿೀ ಎದುರೆ
ಹಾ ಹೇಳಿ್ರರಿ ನಿಮ್ದು ನಾಷ್ಟಕ್ಕ ಇಷ್ಟ
ಜಾಾದ ಹ್ಮ್ ಇಲ್ಲ ನಾಷ್ಟದಗಲ್ಲ ಎದ್ದ ಜೋಳಕದ್ ಮಾಡಿ ಫ್ರೆಶ್ ಆಗಿ ಸ್ವಲ್ಪ ಶೇನ್ದ್ ಮಾಡ್ಕೊಂಡು ಕಾಲೇಜಿಗೆ ಹೋಗಬೇಕಲ್ಲ ಅದಕ್ಕೆ ಏನ ನಾಷ್ಟ ಎಲ್ಲ ಈಗ ಹೋಗ್ಕ್ ಇನ್ನೊಂದ್ ಸ್ವಲ್ಪ ನಿಂತು ನಾಷ್ಟ ಇ ಇಷ್ಟ ಮಾಡಕೊಂಡ್ ಬರ್ತವಿ ಆದ್ರ ಅಲ್ಲಿ ಹ್ತ ಹಂಗೆ ಕಾಲೇಜ ಹ್ತ ನ ಅಷ್ಟ ಇಷ್ಟ ಮಾಡಕೊಂಡು ಹೋಗ್ಬಡ್ೇವೆ ಆ ಕಡೆ ಈಗ ಜರ ಮಳೆಗಾಲದಲ್ಲ ಜರ ಮುಂಜೆಲಿ ಎದ್ದಳ ಇದ ಳಿ ನ ಇರ್ತಲ್ಲ ಎದ್ಳ ಹೋಲ್ ಅನಿಸ್ತ
ಹಾ ಹೌದ್ರಿ ಇವಾಗ ಚಳಿ ಜಾಸ್ತಿ ನಿಮ್ದ್ ಯಾರ್ ಡಿಸ್ಟ್ರಿಕ್ ಬರುತ್ರಿ ಅದಿ ರೀ ಅಲ್ಲಿ ಫುಲ್ ಚಳಿ ಐತ್ರಿ ಇವಾಗೆಲ್ಲ
ಅಲ್ಲಿ ಚಳಿ ಇರಲ ಅಲ್ಲಿ ಎಲ್ಲ ಅಲ್ಲಿರ್ನ ಚಳಿ ಇರ್ಲ ಅಲ್ಲಿ ಜಾಸ್ತಿ ಹ ಇಲ್ಲಿಗ್ ಬಿಜಾಪುರ್ದಾಗ ಕಾಲೇಜ್ ಮಾಡನ್ಲ್ ನಾ ಬಿಜಾಪುರ್ದಾಗ ಹಾ ಅದಕ್ಕೆ ಇ ಎಲ್ಲ ಚಳ ಜಾಸ್ತಿ ಅಲ್ಲ
ಬಿಜಪುರಾಗ ಯಾಕಲಜ್ರೆ
ವಿಜಯಪುರದಾಗ ಇಲ್ಲಿ ಆರ್ ಕೆ ಎಂ್
ಆರ್ ಕೆಮ ನ್ರಿ ಏನು ಏನ್ ನೀವ್ ಏನ್ ಮಾಡಕ್ ಹಚ್ಚೀರರಿ ಸೆಡಿ
ಈಗ ಬೇಮ
ಬಿ ಎಂ ಎಸ್ ಮಾಡಕ್ ಕಚಾರಿ ಏನ್ರಿ ಆಪರ್ಚುನಿಟೀಸ್ ಎಲ್ಲಾ ಮುಂದೆ ಹೆಂಗೈತಿ
ಮುಂದೆ ಫ್ಯೂಚರ್ ಬಿ ಎಮ್ ಎಸ್ ದಿ ಮಾಡ್ಬೋದು ನಾವು ಆಯುರ್ವೇದಿಕ್ದಾಗ ನಾವು ಪ್ರೈವೇ ಇದು ಪ್ರೈವೇಟ್ ಕ್ಲಿನಿಕ್ ಆಗ್ಬಹದು
ಹೌದೇನ್ ಹ ಪ್ರೈವೇಟ್ ಆಗ್ಬೋದಂತ
ಹ ನಾವ್ ಕ್ಲಿನಿಕ್ ಆಗ್ಬೋದು ಮತ್ತೆ ಇಲ್ಕೊಂಡ್ ಬೇರೆವ್ರ ಬರ್ ಕೆಲಸ ಮಾಡಬಹುದು ನಾವು ಆಯುರ್ವೇದಕ್ ಅಂದ್ರೆ ಆಯುರ್ವೇದಕ್ ಅಷ್ಟೇ ಅಲ್ಲ ನಾವು ಮತ್ತು ಅಲೋಪ ನ್ ಕೆಸ ಮಾಡ ಅಲೋಪತಿ ಹಾಸ್ಪಿಟಲ್ಾಗ ನ ಆರಾಮ ಒಂದ್ ಬಡ್ತಾರೆ ಒಂದ ಇಪ್ಪತ್ತ ಇಪ್ಪತ್ತೈದು ಸಾವಿರದ ಯನ್ ಹ್ಮ್ ಅದ ಒಂದು ಸರ್ಟಿಫ ಸರ್ಟಿಫಿಕೇಟ್ ಮಾಡರ್ನ್ ನಾವು ಪ್ರಾಕ್ಟೀಸ್ ಮಾಡಕ್ ಫಸ್ಟ್ ಪ್ರಾಕ್ಟೀಸ್ ಮಾಡಕ್ ಮಾಡರ್ನ್ ಪ್ರಾಕ್ಟೀಸ್ ಮಾಡಿ ಅವ್ರ ಬಿ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ತಗೊಂಡ ನಾವು ಆಮೇಲೆ ಹ ರ್ಟಿಕಟ್ ಬರ್ತ ತೊಂಡ್ರ ನಾವು ಪ್ರೈೇಟ್ ಕ್ಲಿನಿಕ್ ಹಕ್ಬೇಕು ಅ್ರ ಪ್ರೈವಟ್್ಲಿನಿಕ್ ಹಾಕ್ಬೇಕ ಅಂದ್ರೆ ಇಷ್ಟ ಇಷ್ಟ್ ಅವ್ರೆಲ್ಲ ಬಂದ ಸರ್ವೆ ಲೈಸೆನ್ಸ್ ಕೊಡೋದಿಲ್ಲ ಜಲ್ದಿ ಸರಿವೆ ಮಾಡತಾರ ಅವರು. ನಮ್ಮ ಮಾಮಾರ ಒಬ್ರು ಹಾಕಕ್ ಕುಂತಿದರು.
ಹ ರಿ.
ಜೆ ಎನ್ ಎ ಮುಚ್ಚ್ಯರ ಅವ್ರಿಗೆ ಪರ್ಮಿಷನ್ಡ್ಲಲ್ಲ ಅಂದ್ರ ಡಾಟರ್ಸ್ಗೆ ಅಷ್ಟ ಪರ್ಮಿಶನ್ ಅವರು ಜಿ ಎ ಮುಚ್ಚಿದ್ರ ಹಾಗೆ ಕೊಡ್ಲಿಲ್ಲ. ಇಷ್ಟ ಇಷ್ಟು ಏನೇನು ಫಸ್ಟ್ ಏಡ್ ಕಿಟ್ ಇರ್ಬೇಕ ಅಂತ ಇಷ್ಟು ಬೆಡ್ ಇರ್ಬೇಕ ಅಂತ ಅಷ್ಟ ನರ್ಸ್ ಇರ್ಬೇಕ ಅಂತ ನಂಬಲ್ಲಿ ಕೆಲಸ ಮಾಡ. ಹಂಗೆ ಸುತ್ತಮುತ್ತ ಎಲ್ಲಾ ವಾತಾವರಣ ಇರ್ಬೇಕು ಮತ್ತೆ.
ಆಯುರ್ವೇದಿಕ್ ಸರ್ಟಿಫಿಕೇಟ್ ಇಡ್ಕೊಂಡು ಇದು ಮಾಡಕ್ ಬರಲ್ಲ ಏನ್ ಈಗ ಮಾಡ್ರನ್ ಕೊಡಕ್ ಆಯುರ್ವೇದಿಕ್ ಸರ್ಟಿಫಿಕೇಟ್.
ದ ಯಾರೋ ರೈಡ್ ಆಯ್ತ ಅಂದ್ರ. ರೈಡ್ ಐತ ಅಂದ್ರೆ ಇದು ಮಾಡ್ತಾರ ಹಂಗ್ ಮಾಡಕ್ ಬ ಹ ರೈಡ್ ಆಯತ ಅದಕ್ಕ ಬಂದ ನೋಡಕ್ ಹೋತಾರ ಹಿಂಗ್. ಆಫೀಸರ್ಗಳೆಲ್ಲ ಬಂದ್ ಹೊಡಿತಾರ ರೈಡ್ ಅಥವಾ ಅದನ್ನು.
ಅಂದ್ರೆ ನೀವು ಓನ್ ಕ್ಲಿನಿಕ್ ತೆಯಕಂದ್ರೆ ಎಲ್ಲರೂ ಮಾಡ್ರನ್ ಸರ್ಟಿಫಿಕ್.
ಹ್ಮ ಅದೇ ಅವಾಗ ಕೆಲವೊಂದು ರೂಲ್ಸ್ ಸರ್ಟಿಫಿಕೇಟ್ ಜೊತೆ ಕೆಲವೊಂದು ರೂಲ್ಸ್ ಅವದೆಲ್ಲ ನವು ಫಸ್ಟ್ ಏಡ್ ಕಿಟ್. ಇರ್ಬೇಕ ನಮಲ್ಲಿ ನರ್ಸಸ್ ಬೆಡ್. ಮತ್ತೆ ಬಿ ಪಿ ಮಷೀನ್ ಇ ಏನೇನೋ ಸಣ್ಣ ಪುಟ್ಟ ಸ್ಪ್ಯಾಗನಮಿನೋಮೀಟರ್ ಅಂತಲ್ಲ ಬೇಕತ್ತ ಎಲ್ಲ ನೋಡಿ. ಅವ್ರು ಸರ್ಟಿಫಿಕೇಟ್ ಕೊಡ್ತಾರ ಬಂದ ನೋಡಿ ಹೋರ್ತಾರ ಅವ್ರು. ಅವನು ಸರ್ಟಿಫೈಡ್ ರಿಸ್ಯೂ್ ಮಾಡ್ತಾವ ಸರ್ಟಿಫಿಕೇಟ್. ಹ್ಮ್ ಮತ್ತ ಹಾಸ್ಪಿಟಲ್ ಅಂದ್ಮೇಲೆ ಎಮರ್ಜೆನ್ಸಿ ಎಲ್ಲ ಆಂಬುಲೆನ್ ಅದೇ ಸಾಮಾನ್ಯ ನಡೀತದೆ ಆಂಬುಲೆನ್ ಸಣ್ಣುಟ್ಟ ಆ ಕ್ಲಿನಿಕ್ ಇತ್ತಂದ್ರೆತ್ತ ಆಂಬುಲೆನ್ಸ್ ಎಲ್ಲ ಇಡಕ್ಕೆ. ಆಲ್ಲ.
ಹಾ ಹೌದ್ರಿ ಕರೆಕ್ಟ್ ಹಳ್ಳಿಗಳೊಳಗ ಇತ್ತ ಅಂದ್ರೆ ಆಂಬುಲೆನ್ಸ್ ಎಲ್ಲ ಆಗಲ್ರಿ ಒಂದ್ ಸ್ವಲ್ಪ.
ಹಳ್ಳಿ ಎಲ್ಲಾ ಅದೇ ಅಲ್ಲಿ ಡಾಕ್ಟರ್ಸ್ನ್ ಕರೆಕ್ಟ್ ಇರ್ಲ್ಲ ಅಲ್ಲೆಲ್ಲಾ ಆರ್ ಎಂ ಪಿನೇ ಡಾಕ್ಟರ್ ಅನ್ಕಂತಿರ್ತಾರ. ಲ್ಲ ಅಂತಲ್ಲ ಈಗ ನಿಂದಿರಬೇಕು ಅವ್ರಿಗೆ ಅಷ್ಟ ನಾಲಜ್ ಇರಲ್ಲ. ಯಾಕಂದ್ರೆ ಆರಂಪ ಅಂದ್ರ ಹೆಂಗ ಇರ್ತ ಅಂದ್ರ ತಂದೆ ಕಲ್ ಹಾಸ್ಪಿಟಲ್ ಮಾಡ ಇರ್ತರ ಈಗ ನಮ್ಮ್ಊರ ಎಲ್ಲ ಹಂಗೆ ನಡದಾವು.
ಅವ್ರು ಹಂಗೆ ಡೈರೆಕ್ಟ್.
ಓದಿರಲ್ಲ ಎಕ್ಸ್ಪೀರಿಯನ್ಸ್. ಅವ್ರ ತಂದೆ ಬಬಲಿ ಕೆಲಸ ಮಾಡಿಲ್ಕ ಬೇರೆ ಡಾಕ್ಟರ್ ಬಲಿ ಕೆಲಸ ಮಾಡಿ ಅವ್ರರು ಹಾಸ್ಪಿಟಲ್ ಈಗ ಹಳೆ ಜನ ಏ ತಿಿಲ್ಲ ಐವತ್ತು ರೂಪಾಯಿ ನೂರುೂಪಾಯಿ ತೊಗೊಂಡ್ರೆ ಸಾಕ್. ಅವ್ರ ಬಳಿ ಶಸ್ತದಾಗ ಅಂತ ಅಂತೇಳಿ ಅಲ್ಲೇ ತರ್ಸೊಂಡ ಬರ್ತ ಅಂತ ಮಾಡಾರ ಅವ್ರು ಏನ್ ಇಂಜೆಕ್ಷನ್ ಕೊಡ್ತಾರ ಬರ ಒಂದು ಇಂಜೆಕ್ಷನ್ ಯಾರನ ಹೋಗ್ಲಿ ಅದೊಂದು. ಎನರ್ಜಿ ಇಂಜೆಕ್ಷನ್ ಬರ್ತದೆ ಹೆಸ್ರು ಗೊತ್ತಿಲ್ಲ ಅದೊಂದೇ ರೆಡ್ ಕಲರ್. ಇಂಜೆಕ್ಷನ್ ಮಾಡ್ತಾರೆ ಈ ಹಳಿಿಗೆಲ್ಲಾ ಮೈಂಡ್ ಸೆಟ್ ಹಂಗಂದ್ರೆ ಇಂಜೆಕ್ಷನ್ ಮಾಡಿದ್ರೆ ಕಡಿಮ್ತ ಅದೊಂದೇ ಹೋಗಣ ಇಂಜೆಕ್ಷನ್ ಮಾಡಸಕೋತಾರ ಆ ಇಂಜೆಕ್ಷನ್ ಮಾಡಿ ಮಾಡ್ಸ್ಕೊಂಡ್ ಹೆಂಗಂತಂದ್ರ ಸೈಡಿಗೆ ಇದು ಬೆಳೆಕ್ ಚಲೋತ್ದ ಗಡ್ಡಿ ಟೈಪ್. ಅಂದ್ರೆ ಅದ ಮುಂದ ತ್ರಾಸ್ ಮಾಡಕ್ ಅದು ಆಪ್ರೇಷನ್ ಮಾಡಿ ತೆಗಿಬೇಕ ಅದು ಮುಂದ ಅಂತೆ ಎಲ್ಲ ಅದೇ ಈಗ ಎಲ್ಲ ತಿಳಿಯದಿಲ್ಲ ಏನೆಲ್ಲ ಗುಳಗಿ ತಗೋಬೇಕ್ ಅಷ್ಟೆ. ಈಗ ಮೆಜಾರಿಟಿ ಎಮ್ ಬಿ ಬಿ ಎಸ್ ಎಮ್ ಡಿ ಮುಗಸಿದವ್ರರು ಒಟ್ಟ ಇಂಜೆಕ್ಷನ್ ಮಾಡದಲ್ಲ ಜಾಸ್ತಿ.
ಹ ಹೌದ್ರೀ ಕರೆಕ್ಟ್ ಎಲ್ಲ ಒಬ್ಬ್ರೊಬ್ರು ಟ್ಯಾಬ್ಲೆಟ್ನಾಗ ಟ್ಯಾಬ್ಲೆಟ್ನಾಗ ಕಮ್ಮಿ ಮಾಡ್ತಾರೀ ಹೌದು. ಮತ್ತೆ ಎಲ್ತಿ ಫುಡ್ ತಿನ್ನಾ ಕೇೇಳಬಿಡ್ತಾರ್ರೆ.
ಹ್ಮ್ ಒಬ್ಬೊಬ್ಬ್ರಲ್ಲಾ ಎಲ್ಲಾರ ಆಲ್ಮೋಸ್ಟ್ ಅಲ್ಲ ಹಂಗ ಹೇಳ್ತಾರ ಯಾಕಂದ್ರೆ ಇಂಜೆಕ್ಷನ್ ಮಾಡದ ಇದು ಒಂದ್ ಟೈಪ್ ಇದು ಬೆಳಗ್ ಚಲ್ ಅತಮ್ಮ.
ಆಯುರ್ವೇದಿಕ್ ಟ್ಯಾಬ್ಲೆಟ್ಸ್ ಎಲ್ಲ ಹೆಂಗ್ರೀ ನೀವು ಏನ ಗಿಡದ ಮೂಲಕ ಇದು ಮಾಡ್ತಿರಾ ಏನು ಹೆಂಗ್ ಮಾಡ್ತಾರಿ.
ಒಂದು ಡಿಸ್ಟ್ರಬ್ಯೂಟರ್ಲ್ಲಿಂದ ಹಿದಿರ್ತಿ ಡಿಸ್ಟ್ರಿಬ್ಯಟರ್ ಇಂದ ಅವನೇ ಸ್ವಂತ. ಪೇರ್ ಮಾಡಿ ತರ್ತಾರ ಅ ಹಿಂಗ ಹ್ಮ ಕಂಪ್ನಿ ಹಂಗೆ ಸಣ್ಣ ಪುಟ್ಟ ಭಾಳ ಕಂಪ್ನಿ ನಮ್ಮ ಟ್ಯಾಬ್ಲೆಟ್ಸನು. ಹಂಗೇನು ನಾವು ಸ್ವಂತ ಮಾಡಬೋದು ನಾವು. ಹ್ಮ ನಾವು ಒಂದು ಅದ್ರ ಬಗ್ಗೆ ರಿಸ ಮಾಡ ಕುಂತೀವಿ ನಾವವು ಒಂದ ಟ್ರೈಲ್ ರೆಡಿ ಮಾಡ್ಬೇಕಂತ ಹೇಳಿ ಎಣ್ಣಿಗೆ
ಆಯುರ್ವೇದಕ್ ಸೋಪ್ ಯಾವ್ದ ಟ್ಯಾನಿಂಗ್ ಇ ಒಂದ್ ಸ್ವಲ್ಪ ಯಾವ್ದ ಜಾಸ್ತಿ ಒಂದ್ ಯಾವ್ದರ
ಈಗ ಅದು ಮ್ಯಾಜಿಕ್ ಸೋಪ್ ನಡದಾವಲ್ಲ ಆಯುರ್ವೇದಿಕ್ದಾಗ ಮ್ಯಾಜಿಕ್ ಸೋಪ್.
ಹಾ ಹಾ ಹೌದ ಹದ ಅದೇನಪ್ಪು
ಆಡ್ಸೆ ಹ್ಮ್ ಏಳ್ ದಿವ್ಸ ಯೂಸ್ ಮಾಡಿದ್ರೆ ಕಡಿಮೆ ಅಂತ ಅಂತೇಳಿ ರಿಸಲ್ಟ್ ಪ್ರೈಸ್ ಅದು ಹಿಂಗ್ ಡಿಪೆಂಡ್ ಆತು ಕಾಂಬೋ ತಗೊಂಡ್ರಿ ಮೂರದ ಕಾಂಬ ಅವ ನಾಲ್ಕರದ ಕಾಂಬ ಅವ ಫೇಸ್ ವಾಶ್ ಬಂದಾವ ಅದ್ರಾಗ ಟೈಪ್ ಟೈಪ್ ಬಾ ಟೈಪ್ ಬಂದ್ ಮದಲ್ ಫೇಹ ಸಾನ್ ಅಷ್ಟೇ ಇತ್ತು ಸೋಪ್ ಈ ಫೇಸ್ ವಾಶ ಮತ್ತೆ ಡಡಿಟೆನ್ ಮಾಡೋದು ಮತ್ತ ಡಾರ್ಕ್ ಸ್ಪಾಟ್ಸ್
ಆದದ್ರಾಗ ಕಮ್ಮಿಾಕನ್ ಟ್ಯನಿಂಗ್ ಡಾರ್ಕ್ ಸ್ಪಾಟ್ಸ್ ಎಲ್ಲ ಹ ಇವೇನ್ ಅದಕ್ಕೆಲ್ಲ ಆಯುರ್ವೇದಕ್
ನಾ ನಾ ಮಾಡಿದ ಪ್ರಕಾರ ಹೋಲಿಲ್ಲ ನಾನು ತರ್ಸಿದ್ದೆ ತಂದೆ ಏಳು ಎಂಟು ದಿವ್ಸ ಆಯತೆು ಇ ನಾ ಹೋಗಿಲ್ಲ ಏನ್ ಮಾಡ್ತೇನೆ ಅಷ್ಟು ನಾನು ಇಏ ಯೂಸ್ ಮಾಡಕತಿನಿಗ ಒಂದ ಸಾಬಾನ್ ಪೂರ ಕಂಪ್ಲೀಟ್ ಆಯಿಲ್ಲ ಕಂಟನ್ಯೂ ಮಾಡ್ತಾರ ಅವಾಗನ್ನ ಅದ್ರದ್ದ ಏನ್ ಸಂಬಂಧ ಇಲ್ ನಾವವು ಬಿಸಿಸಿಲಾ ಕಡಿಮೆ ತಿರಿಾಡಬೇಕು
ಹಾ
ಹ್ ಸಾಬನ್ ಬಿಸ್ಲಾ ಕರಮ ಮತ್ತ ಸನ್ಸ್ಕ್ರೀನ್ ಹಚ್ಬೇಕು ನಮ್ ಫೇಸಿಗೆ ಟ್ಯಾನಿಂಗ್ ಆಗಲ್ಲ ಬರ ನೆ ಕಕ್ಕಗಂಗ ಆ್ಯದ ನೆಕ್ಸ್ಟ್ ಟೈ ಅಲ್ಲಿ ಆಗ್ಯದ ಅದಕ್ಕೆ ಸ್ವಲ್ಪ ಉಂಟ ಹ್ಮ್ ಈಗ ನೋಡ್ಬ ಅದು ಶಾವನ ತರ್ಷು
ಬಿಜಾಪು
ಬಿಜಾಪುರ್ ಕಡಿಮೆ ನಾವು ಯಾದ್ಗಿರಿ ಕಂಪೇರ್ ಮಾಡಿದ್ರೆ ಒಂದೆರಡು ಬಿಜಾಪು ಯಾದ್ಗಿರಿ ಕಂಪೇರ್ ಮಾಡಿದ್ರ ಒಂದ ಎರಡ್ ಮೂರ್ ಡಿಗ್ರಿ ಕಡಿಮೆ ಹೆಚ್ಚು ಕಡಿಮೆ ಆಗು
ಅಂದ್ರೆ ಬಿಜಾಪುರ್ದಾಗ ಇನ್ನ ಜಗ್ಗಿ ಇರುತ್ತರಿ ಹಂಗನ್ ಬಿಸ್ಲು ಹಾ ಹ
ಯದ್ಗೆ ರಾಯಚೂರು ಜಾಸ್ತಿ ಎಲ್ಲ ಹೈಯೆಸ್ಟ್ ಅಂದ್ರೆ ರಾಯಚೂರು ಆಮೇಲೆ ಗುಲ್ಬರ್ಗ ಆಮೇಲೆ ಯದ್ಗೆ ಡಿಸ್ಟ್ರಿಕ್ಟ್ ಮೇಲೆ ಬಿಜ
ಹ್ಮ್ ಅಂದ್ರೆ ಬೇಸಿಗಲ್ದ ಹೊರಕ್ ಹೋಗದಾಗಲ್ರರಿ ಹೆಂಗಂದ್ರ ಏ ನಮ್ ಕಡೆ ಎಲ್ಲಾ ಕಮ್ಮಿ ರೀ ಎಷ್ಟೊಕ್ಕಂದ್ರ ಅದಲ್ರಿ ನಿಮ ಸೈಡ್ ಜಗ್ಗನ್ರೀ ನೋಡ್ತಿರ್ತವಲ್ರಿ ನೀವ್ ಸ್ನೇಗಲ್ಲಾ ಎಷ್ಟು ಫಾರ್ಟಿ ಫೋರ್ ಫಾರ್ಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಇರುತ್ತೆ
ಹ್ಮ್ ಒ ಟಮ್ ನ ಯ ಯಾವಾಗ ಒಂದು ಫೋರ್ಟ ಫೈವ್ ಡಿಗ್ರಿ ತನ ಬಂದಿತ್ತು ಒಂದ ವರ್ಷ ಯಾವ್ದ ಯಾವರ ಹ ಅ ಯಾಗರು ನೆನಪಿಲ್ಲ ಅಷ್ಟ್ ಫೋರ್ಟಿ ಫೈವ್ ಡಿಗ್ರಿ ತನ ಬಂದಿತ್ತು ಎಲ್ಲ ಹಿಂಗ ಹಿಂಗ ವಯಸ್ಸ ಓಲ್ಡ್ ಏಜ ಅವ್ರಲ್ಲಾ ಸಹಾಯ ಕುಂತಿದರು ಫುಲ್ ಆ ಬಿಸಿಲ್ ತಾಳ್ಕೋ ಆಗ್ಲ ಅಷ್ಟೇ ಕೆಲ್ಸ ನಡ್ದಿರ್ತಾವ ಚೌಚ್ ಮಾಡೋ ನಡ್ದಿರ್ತಾವ ಮತ್ತ ಹ್ಮ್ ಅದನ್ ಹಂಡ್ದಿರ್ತ ಮ ಅಂತ ನಿಮ್ ಏನ್ ಮಾಡಕ್ ಬರಲ್ಲ ಅ ಮಷನ್ ಮಷನರಿ ಯೂಸ್ ಮಾಡ್ಬೇಕಕ್ ಮಾಡ್ಲೇಬೇಕ
ಮಾಡ್ಲೇಬೇಕ್ರ ರೈತ್ರಿಗಂತ ಯಾವಾಗ ಕಷ್ಟ ಇ ಇದದೆೇ ರೀ ಒಟ್ಟೆ
ಹ್ಮ್ ಈಗ ಅವಾಗ ಯ ಮಾಡ್ಲೇಬೇಕಕ್ ಮತ್ತ ಇಲ್ಕಂದ್ರ ಮತ್ತೊಂದ್ ವರ್ಷ ಬೆಳಕ್ ಆಗಲ್ಲ ಮತ್ತ
ಹ ಮಳೆಗಾಲ ಅಲ್ಗ ಮಳೆಗಾಲ ಅಂದ್ರೂ ಮಾಡ್ತಾನೆ ಇರ್ಬೇಕಕ್ ಕಂಟಿನ್ಯೂ ಮಾಡ್ತರ್ಬೇಕು ಹೋಗು
ಮಳೆಗಾಲದಾಗ ನ ಉಡಕ ಹ್ಮ ಅವು ತೆಗಿಬೇಕಕ್ ಮಳೆಗಾಲದಾಗ ಅದ ತೆಗಿಬೇಕು ಮತ್ತ್ ಗೊಬ್ಬರ ಕೊಡಬೇಕು ಯಕಂದ್ರೆ ಬೆಳಿ ಬರ್ಲ್ಲಾ ಜಲ್ದಿ
ಹ ಗೊಬ್ಬ್ರ ಎಲ್ಲಾ ಇದನ್ನೇ ಕೊಡ್ಬೇಕ್ರೀ ಇದು ಎಮ್ಮೆದು ಕೋಳಿದು ಅವನೇ ಕೊಡ್ಬೇಕ ಡಿ ಎ ಪಿ ಅವನೆೆಲ್ಲ ಕೆಮಿಕಲ್ಸ್ ಫಟಿಲೈಸರ್ಸ್ ಯೂಸ್ ಮಾಡ್ಬಾರ್ದ್ರಿಲವ
ಅದ್ರಲೆ ಹ್ಮ್ ಅದೆಲ್ಲಾ ನ್ಯೂಟ್ರಿಷನ್ ಸಾಯಿಲ್ ಏನಿರುತ ಅದು ಹೋಗ್ಬಿಡ್ತ ನಾ್ ಹಂಗೆ ಏನ್ ಮಾಡ್ಬೇಕಂದ್ರ ವರ್ಸ ವರ್ಷ ಚೆಕ್ ಮಾಡ್ಬೇಕಕ್ ಆಫೀಸರ್ಗ ಅವ್ರರು ಕರ್ಸಿ ಈ ವರ್ಷ ಇಷ್ಟು ಅವ್ರರು ಕರೆಕ್ಟ್ ಆತಾರ ನಮ್ಮ ಮಾಮ ಅರಲ್ಲ ಅವ್ರು ಅದೇರ ಅಗ್ರಿಕಲ್ಚರ್ ಆಫೀಸರ್ರ ಅವ್ರಿಗೆ ಫಾರ್ಮರ್ಸಿಸ್ಟ್ ಬೆನ್ನ ಹತ್ತಾರ ಚೆಕ್ ಮಾಡಿ ಚೆಕ್ ಮಾಡಿ ಇದ ಎಷ್ಟಾದ ಇ ಎಷ್ಟ ಒಂದೊಂದ ಟೈಮ್ರುಫೋನ್ ಸ್ಚ್ ಆ ಮಾಡಿಟ್ಟ ಬತ್ರುಷ್ಟು ಅಷ್ಟು ಬಿಸಿ ಇರ್ತಾರೆ ಅಂದ್ರರು ಅವ್ರು ಚೆಕ್ ಮಾಡ್ಬೇಕ ಮಣ್ಣ ಚೆಕ್ ಮಾಡ್ಸ್ಬೇಕ ಮಣ್ ಚೆಕ್ ಮಾಡ್ಸಿ ಇದಕ್ ಯಾವ ಕರೆಕ್ಟ್ ಸೂಟೇಬಲ್ ಯಾವ್ದ ಕಾಪ್ ಬೆಳಿಬೇಕು ಇಲ್ಲಿ ಎಷ್ಟು ನೀ ಎಷ್ಟು ಪರ್ಸೆಂಟ್ ನೀರ್ ಕೊಡಬೇಕು ಎಷ್ಟು ಕೊಡಬೇಕು ಅವೆಲ್ಲಾ ಒಂದ್ ನಾವು ಸುಮ್ ಮಾಡಿದ್ರ ಈ ಬೆಳೆದಿಲ್ಲ ಲಾಸ್ ಆತಾವ್ ಈ ಸೂಟೇಬಲ್ ಸಾಯಲಿಗೆ ಸೂಟೇಬಲ್ ಕ್ರಾಪ್ ಹಾಕ್ಬೇಕು ನಾವು
ಹೌದ್ರಿ ಕರೆಕ್ಟ್ ಬ್ಲ್ಯಾಕ್ ಸೈಲ್ ಚೋಲ ಸೈಲ್ ಅಂತ ಇರ್ತಾರರಿ
ಬ್ಲ್ಯಾಕ್ ಇಂತ ಅದ್ರ ಇನ್ನೊಂದ್ ಯಾವ್ದ್ ಬರ್ತ ಒಂದ್ಟೈಪ್ ಬ್ಯಾರೆಲ್ ರೆಡ್ ಕಲರ್ದ ಬರ್ತಾ ಆ ಒಂದೊಂದು ಡಿಪೆಂಡ್ ಆತವ ಕ್ರಾಪ್ ಈ ನೋಡ್ ಕಬ್ ಇತ್ತಂದ್ರೆ ಕೆಂಪು ಮಣ್ಣದಾಗ ಹಾಕ್ಬಬೇಕ ನಾವವು ರೆಡ್ ಸವೆಲ್ದಾಗ ಈಗ ಬ್ಲ್ಯಾಕ್ ಸ್ವೆಲ್ ಇತ್ತ ಅಂದ್ರೆ ಕಾಟನ್ ಮ ಹಿಂಗ್ ತೋರ್ದೆಲ್ಲ ಇ ಹಬೇಕು ಡಿಪೆಂಡ್ ಆ ಅಗ್ರಿಕಲ್ಚರ್ ಆದಾಗ ನಾ ಎಲ್ಲಾ ನಾಲೆಜ್ ಆದ
ಅಂದ್ರೆ ಅಗ್ರಿಕಲ್ಚರ್ ಆಫೀಸರ್ ನ ಒಂದ ಸಲ ಕೇಳ್ಬೇಕ್ರೀ ಕ್ರಾಪ್ ಯಾವ್ದ್
ಹಾ ಯಾವ್ದ ಆಗ್ಬೇಕು ಮತ್ತ ನಾವು ನಾವು ಹಿಂಗ ಪರಿಚೆ ಅವ್ರ ಹ್ಮ ನಾವ್ ಪರಿಚಯ ಮಾಡ್ಕ ಅವ್ರ ರಿಗೆಲ್ಲ ಈಗ ಹೇಳಿಟ್ಟರ್ಬೇಕ ನಮ್ಮ ಮುಂದ ಬೆಳಿ ಬತ್ತ ನಿಮಗೆ ಕೊಡ್ತವಿ ಅಂತ ಹೇಳಿ
ಹ ರೀ ಹ ಹೌದ್ರಿ ಕರೆಕ್ಟ್ ಅವ್ರನೊಂದು ತಿಳ್ಕಂದು ಇದು ಮಾಡಿದ್ರೆ ನಮಗ್
ಟ್ಟದಿ ಇರ್ಲಿಲ್ಲ ಅಂದ್ರ ಹ್ಮ್ ಕೇಕೊ ಮಾಡ್ಬೇಕಕ್ ಹಂಗೆ ಮುಂದ ರೇಟ್ ಅದ ಮಾರ್ಕೆಟ್ ದ ರೇಟ್ದ್ ಇಲಿಲ್ಲ ಅಂದ್ರೆ ಅವ್ರಿಗೆ ಕೊಡ ಬರ್ತಾರೆ ಅ ಫಿಕ್ಸ್ ತೊತಾರ ಅವ್ರು ಯಾಕಂದ್ರೆ ಮೊದ್ನ ಹೆಸರು ಬರ್ಸಿ ಇರ್ತಿದ್ವಲ್ಲ
ಹಾ ರೀ ಹೌದು ಮಾರ್ಕೆಟ್ನಗ್ ರೇಟ್ ಕಮ್ಮಿ ಇದ್ರ ಬಿ ಬ್ಯರೆ ರೇಟ್ ಜಾಸ್ತಿ ಇರ್ತತ್ ರೀ ಈಗ ರೈತರಿಗೆ ರ ರೇಟ್ ಅಂತ ಸಿಗಲ್ರರಿ
ಹೆಚ್ಚು ಕಡಿಮೆ
ರೈತ್ರಿಗಂತೂ ಈಗ ಒಟ್ಟೆ ಯಾವಾಗ್ಲೂ ಆಸೆ ಆಗದೀ ಈಗ ಹೋಗಿ ಮಾರ್
ಹಂಗೆಲ್ಲ ಹಂಗಗೆ ಡಿಪೆಂಡ್ ಆಗ್ತವ ಒಬ್ರಿಗೆ ರೈತ್ ಅ್ರ ನೋಡಿ ಜಾಸ್ತಿ ದಿವ್ಸ ಇಟ್ಟ್ರ ಲಾಸ್ ಆಗ್ತ ಯಾಕಂದ್ರೆ ಈಗ ನೋಡು ಈಗ ಈಗ ರೇಟ್ ಹೆಚ್ಚ ಆ ನಳೆ ರೇಟ್ ಅತಂತ ಒಂದ ವರ್ಷ ಅಲ್ಲಿ ಇಟ್ಕೊಂಡು ಕುಂದ ತರ ಅಂತವೆಲ್ಲ ಮತ್ತ ಮಾಲ್ ಇದಾಗಿ ಬಿಡ್ತದ ಕೆಡ್ತದ ಅದು ಮತ್ತತ್ ಹಂಗ ಇಟ್ರ ಕೆಡತಾವ ಈಗ ಹೊಸ ಫ್ರೆಶ್ ಮಾಲೆ ಇತ್ತ ಉಳ್ಳಳಾಗಡ್ಡೆ ಹವು ಚ ಹನ್ ಅವವು ಏನೋ ಹಿಂಗ ಹಳ್ಳೇಗ್ ಮಾರ್ಕೊಂತ್ ತೋದ್ರ ನಡ ಈಗ ಹತ್ತಿ ನವುರ ಇಡ್ಕೊಂಡು ಹೋದ್ರ ಅದಕ್ ವೇಟ್ ಕಡಿಮೆಗ್ತದ ಬೋತ ಎಷ್ಟ ಅಷ್ಟೇ ಆಮೇಲೆ ನೀರ್ ಹೊಡೆಡದ್ ಕೊಟ್ರ ಅವ್ರರು ಗೊತ್ತಾಗಬಿಡತ್ತೆ ನೀರ್ ಹೊಡದಾರ ಅಂತ ಹೇಳಿ
ನೀರ್ ಹೊಡತಾರ ತೂಕ ಹೆಚ್ಚಿಗೆ ಬರ್ಲ ಅಂತ ಹೊಡಿತಾರೆ ಆದ್ರ ಗೊ ತಗತ್ರಿ ಹಸಿ ಹಸಿ ಇತ್ತಂದ್ರ ತಗಾನದ ಇಲ್ರಿ ಇನ್ನುೂ ಅಷ್ಟು ಕಮ್ಮಿರ ಮಾಡ್ತಾರೆ ಹೌದು
ಅದ್ ಯಾವಾಗ ಫ್ರೆಶ್ ಮಾಲ್ ಇರ್ತ ಈಗ ನೋಡ ಆ ಕಡಿಂದ ಹತ್ತಿ ಬಿಡ್ಸಿವವಿ ಹೊರದ ದನ್ ಡರೆಕ್ಟ್ ಅಲ್ಲಿ ಮೆಲ್ಲಿಗೆ ಹಚ್ಚಿ ಕೊಡಬೇಕು
ಹಾ ಡೈರೆಕ್ಟ್ ಕೊಟ್ಟ ಬಿಡಕರಿ ಅವಾಗೆ ಕೊಟ್ರೆ ಒಳ್ಳೆ ಇದಾಕತ್ರಿ ಆ ಕ್ವಿಂಟಾಲ್ ಹತ್ತ ಎಷ್ಟು ಎಷ್ಟ ಎಷ್ಟಕ್ ಹೋಗತ್ರಿ ಒಂದ್ ಕ್ವಿಂಟಾಲ್
ಕ್ವಿಂಟಲ್ ಡಿಪೆಂಡ್ ಆಗ್ತ ಒಂದೊಂದ ವರ್ಷ ಎಂಟು ಸಾವಿರ ಇರುತ್ತ ಒಂದೊಂದ್ ವರ್ಷ ಒಂಬತ್ತು ಸಾವಿರ ಇರ್ತದ ಈ ಒಂದು ನಾರ್ಮಲ್ ಆಗಿ ಅಂದ್ರೆ ಒಂಬತ್ ಸಾವಿರ ಕೊಟ್ರ ಕರೆಕ್ಟ್ ಆತು ಒಂಬತ್ ಸಾವಿರ ಕ್ವಿಂಟಲ್ ಕೊಟ್ರ ಡೇಟ್ ಕರೆಕ್ಟ್ ಆಪ್ಪ ಎಟು ಏಳು ಸಾವಿರ ಹಂಗ ಕೊಟ್ರ ಡಿಪೆಂಡ್ ಆತ ಒಂದ್ ವರ್ಷದಿಂದ ಅಷ್ಟೇ ಹತ್ತು ಸಾವಿರ ತನ ಹೋಗಿತ್ತು ಮತ್ತ ಹೋಗಣ ಹತ್ರ ಒಳಗ ಇತ್ತೆ ಒಂಬತ್ತು ಸಾವರ ಎರ ಸಾವರ ಸಾವ ಏಳು ಸಾವಿರ ಆರು ಸಾವಿರ ಒಂದು ಎಕ್ರ ಹತ್ತು ಕ್ವಿಂಟಲ್ ತೆಗಿಬೇಕು ನಾವು ಕರೆಕ್ಟ್ ಚೊಲೋ ಹೊಲ ಆಯ್ತ ಅಂದ್ರೆ ನಮ್ಮ ಮೆಂಟ್ ಹ್ಮ್ ತೆಗಲಿಲ್ಲ ಅಂದ್ರೆ ಮತ್ವಲ್ಲ ಅದಕ್ಕೆ ಕರೆಕ್ಟ್ ಸುಟ್ಟವಲ್ಲ ಮತ್ತ ಕರೆಕ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಮಳಿ ನೀರಾವರಿತ್ತ ಅಂದ್ರೆ ಬಾರಿ ಚೊಲಪ ಬರ್ತವ ಒಂದ ಹದ್ದು ಕ್ವಿಂಟಲ್ ತಂದ ತೆಗಿಬೋದು
ಅತ್ ಅತ್ತೇನು ಬೀಜ ಊರ್ತಿರೇನಲ್ರಿ ಕೈಲ್ ಏನ್ ಮಿಷನ್ೇನ್ ಎಲ್ಲ ಅನ್ಕಂದೇ ಕೈಯಲೆ ಊರ್ವಾನ
ಮಷಿನ್ ಬಂದ್ ಅದಕ ನ ಮಿನ್ ಬಂದ್ ಕೈಲನು ಉರ್ಬಹ ಮಷಿನ್ ಉರ್ಬಹ ಟ್ಯಾಕ್ಟರ್ ಮೇಲೆ ಹಾಬಹದುಾವು ಹಂಸ ಎಷ್ಟ ಯಾರ ಡಿಪೆಂಡ ಅವ್ರ ಮನೆಯವ್ ಇದ್ರ ಅಂದ್ರ ಹೂಲಿಿಯಳ ಅವ್ಯಕ ಅ್ರ ಉಊರ್ಾರ ಇಲ್ಕಂದ್ರ ಮಿನ್ ಹಾಕ್ಬ ಬಿಡ್ತಾನ
ಇಲ್ಲ ಅಂದ್ರ ಮೆಷಿನ್ ಎಲ್ಲ ಹಾಕುದು ಅಂದ ಮಿಷಿನ್ ಚೆನ್ನಾಗ ಇದೆ ಕೈಲಿ ಊರ ಇದ್ರ ಚೆನ್ನಾಗಿರಿ
ಕೈಲಿ ಅವ್ರ ಚಲೋ ಯಾಕಂದ್ರೆ ಕೈಲಿ ನಾವು ನಾನ್ ಕೇಳದ್ ಪ್ರಕಾರ ಕೈಲಿ ನೀವ್ ಮಾಡಬೇಕ್
ಅದೇ ಮಿಷಿನ್ ಒಂದೊಂದು ಸಾಲ ಇದಾಗಿಬಿಡ್ತವ್ರ ಏನರ ಅಡ್ ಏನರ ಕಸ ಗಿಸ ಸಿಕ್ಕಂತ ಅಂದ್ರ ಬೇ ಬೀಜ ಹೋಗಲ್ ರೀ, ಸುಮ್ನೆ ಸಾಲು ಹೋಗಿರ್ತತಿ ಬೀಜ ಆ ಮೇಲ್ ಉಟ್ ಇಲ್ಲ ಆಮ್ಯಕ್ ಮ ಮತ್ತೆ ನಾವು ಊರೋದು ಮತ್ತ್ ಕೈಲಿ ಹಾಕ್ಬೋದುವು ಅವುಅವ್ ದೊಡ್ಡವಾಗಿರ್ತವು ಒಂದ್
ಕೂಲಿಿಯ ಆದ ಭಾಳ ಡಿಮ್ಯಾಂಡ್ ಅದ ಅದಕ್ಕೆ ಸ್ವಲ್ಪೋಡಂಗೆ ಅದು ಮಷಿನ್ ಇದೆ
ಹಾ ಮೆಷಿನ್ ನೋಡ್ರ ಅದು ಕರೆಕ್ಟ್ ಕೂಲಿ ಜಗ್ಗಿ ಆದ್ರೂ ಕೂಲಿ ಜಾಸ್ತಿ ್ರೆ ಹುರ್ಕೆ ಅಂದ್ರ ಹಕ್ಕರೀ ಈಗ ಮಿಷಿನ್ ಒಂದ್ ಸಾಲು ಹೋಯ್ತಂದ್ರೆ ಮತ್ತತ್ ಈಗ ಆಮ್ಯಕ್ ಕೂರಿದ್ರೆ ಆಮೆಕ್ ಅವು ಒಂದ ವಾರ ಮುಂಚೆ ಇಚ್ ಆಗಿರ್ತವೆವು ಒಂದ್ ವಾರ ಇಂಚ್ ಆಗಿರ್ತವೆ ಮತ್ತೆ ಅವು ಜಲ್ದಿ ಜಲ್ದಿ ಹತ್ತಿ ಬರೋದು ಇದು ಬರ್ಲಿಲ್ಲದು ಮತ್ತೆ ಬಿಡ್ಸಾಕನು ತೊಂದ್ರೆ ಆಗ್ತತ್ತ ಅ್ರೆ ಮತ್ತೆ ಅದು ಕಂಟಿನ್ಯೂ ಹಾ ಸರಿ ಓಕೆ